ಹ ಹಲೋ ಹ್ಮ್ ಹೇಳು
ಏಳಅಣ್ಣ ಏನ್ ಸಮಾಚಾರ
ಏನ್ ಮಾಡಕೋತ್ತೀ
ಏನಿಲ್ಲಣ್ಣ ಸುಮ್ಮ ಮೂಕಂದಿದಾ ಮಳಿ ಬರಕತಿತ
ಯೊಳ್ ಅಪ್ಪಿ ಇಂತಿ
ಎದು ನೋಡಲ್ಲ
ಟೀ‌ ಆಯ್ತಾ ಹಾ ಅಣ್ಣ ನಮ್ದು ಜಸ್ಟ್ ಇವಾಗ ಆಯ್ತು ಇದು ಬೆಟ್ಟನ್ಮಂಗ ಸೆಂಡಪ್ಪಿನೂ ಇಲ್ಲ ಇವಾಗ ಆರು ಗಂಟೆೆಗೆ ಮಾಡ್ತಾರೆ ಇನ್ನೊ ಒಂದ್ ಹತ್ತು ನಿಮಿಷ
ಹಾ ಹ್ಮ್ ಎಲ್ಲಣ ಅಲ್ಲಿ ಕಾಲೇಜ್ ಮುಂದ
ಇಲ್ಲ ಇಲ್ಲ ಅಆಷ್ಟಲ ಮೊಂದೆ
ಹ ಹಾ ಡಿಜೆ ಜಯತಾ
ಡಿಜೆ ಎಲ್ಲ ಎರಡು ಸ್ಪೀಕರ್ ಹೇಳಿದ್ದಾರೆ.
ಹಾ
ಕುಣಿರ್ಬೇಕ ನಾವು ನೈಟೆಲ್ಲ
ಹ್ಮ ಎಲ್ಲ ಜೋರ ಎಲ್ಲ ಜೋರ ಐತಿನಿ.
ಹಲೋ
ಅಣ್ಣ
ಜೂನಿಯರ್ಸ್ ಎಲ್ಲ ಇವತ್ತೈತ್ತು ರೂಪಾಯಕಿ ಬಿರಿಯಾನಿ ಮಾಡಿಸ್ತವ್ರೀ.
ಹ ಬಿರಿಯಾನಿನ
ಸಿಂರ್ ಸಕ್ತ ಜೋಲ್ಲ
ಹಾ ಹಾ
ಮೊನ್ನೆ ಬೇರೆ ಆಟ ಆಡ್ಸಿದ್.
ಹಾ
ನಾ ಬಿರಿಯಾನಿ ಮಾಡಿಸ್ತ್ರ
ಹ್ಮ್ ಹ್ಮ್ ಹ ಎಲ್ಲಾ ಆರಾಮಣ ನೀ ನಿಮ್ ಕಡೆನ ಹೇಳ್ಬೇಕಲ್ಲ.
ಮಳ ಬೇಳೆ ಹೆಂಗಿದೆ
ಮಳದ ಬರ್ತ ಇದೆ ಹ ಕಡಿಮೆಸ
ಯಂಗಕ್ಕಾ
ಹ್ಮ
ಹ ಮತ್ತೆಂತವ ಎಷ್ಟ ಏನು ಎಷ್ಟ ದ ಬಂದ ಮಳೆ ಬಂದು.
ಒಂದು ಅರ್ಧ ಗಂಟೆ ಬಂದಾನ. ಬ್ರೋ ಮಲೀ ಹ್ಮ್ ನೋಡ್ಬೇಕಣ ಮಲ್ಲಿ ಮಳೆ ಇಲ್ವಾ
ಇಲ್ಲಿ ಸ್ವಲ್ಪ ಬರ್ತ ಬಂತು ಐದೈದು ನಿಮಿಷ ಹುಟಾ.
ಹ
ಬಂದ ಆಯ್ತವಾ
ಹಾ
ಇವಾಗಿದ್ರ ನಿಂತಿದೆ ಅಂದ್ರೆ ಹ್ಮ್ ಮಳೆ ಬರ್ ಬರ್ಲ ಬರಲ್ಲ ಅವರಲ್ಲಾ ಆರಾಮವಾರೆ
ವಿಕಸ್ ಬಂದಿದಾನ
ಹ್ಮ್ ಬಂದಿಲ್ಲಪ್ಪಾ
ಇನ್ನು ಬಂದಿಲ್ವಾ
ಇಲ್ಲ ಯಾಕೆ ಬರ್ತನಂತೆ ಹೇಳಿದ್ನ ನಾನು
ಭರ್ತಿನಂದನ ಭರ್ತಿನಂದನ
ಯಾವಾಗ
ಅವಾಗೆ ಬರ್ತೇನೆ ಒಂದು ಬಳಗೇನೆ
ಮತ್ತೆ ಬೆಳಿಗ್ಗೆ ಎಲ್ಲ ಇನ್ನ ಸಾಯಂಕಾಲ ಆದ್ರೂ ಬಂದಿಲ್ಲ ಅವನು ಬರಲ್ಲ ಅನ್ಸುತ್ತ
ಹಾ ಹ್ಮ್ ಹ್ಮ್ ಹ್ಮ್ ಮತ್ತೆ ಏನಣ ಬರ್ತಡೇ ಅದ ಏನ್ ಜೋರ
ಬರ್ತಡೆ ಏನ್ ಮಳೆ ಬರ್ತಡೆಗೆ ಯಾಕಾದ್ರೂ ಇದೆ ಅನ್ನಿಸ್ತಗ ಬರ್ತಡೆ.
ಹಾ
ಬರ್ತಡ ಇದೆ.
ಹ್ಮ ಹ್ಮ್.
ನ ಬರ್ತಡೇ.
ನಿನ್ನೆ ಮಾಡ್ಬೇಕಕ್ನ್ ಕಲ.
ಹ್ಮ್
ಹೋಕ ಅನ್ಕೊಂಡ್ವಿ
ಹ್ಮ್
ನಾಳೆ ಮಾಡೋಣ ಅಂತಂದ್ರರು ಅದ್ಕ್ಕೆ ಸುಮ್ಮ್ನೆ ಆದಿವಿ
ಹೌದಾ
ಹ್ಮ್
ಹ್ಮ್ ಏನ್ ಮಾಡ್ತರ ಅವರು
ಹ ಮಾಡಟ ಬರ
ಹ್ಮ್
ಹ್ಮ ಮಾಡ್ತಾರ ಮಾಡ್ತಾರ.
ಮಾಡಿಲ್ಲ ಮಾಡ್ತಾರೆ ಬಟ್ ನಮ ನಮ ಪಾರ್ಟಿ ಕೊಡ್ಸಕ್ ಆಗಲ್ಲಲ್ಲ.
ಹಂಗಂದ್ರೆ ಹೆಂಗ ಪಾರ್ಟಿ ಕೊಡಿಸಿ ರಷ್ಟೇ ಮಾಡ್ಬೇಕ ಇಲ್ಲಾಂದ್ರೆ ಮಾಡಲ್ಲ
ಎಲ್ಲ ನಮಗ್ ಬೇಜಾರ ಆಗತ್ತಲ್ಲಪ್ಪ ಬರ್ತಡೇ ಮಾಡಿ ಹರ ಪಾರ್ಟಿ ಕೊಡ್ಲಿಲ್ಲಲ್ಲಪ್ಪಾ ಅಂತ
ಹ
ಇಲ್ಲ
ಹ್ಮ್
ಅದ್ರಲೇ ರೂಮಲ್ಲಿ ಜಾಸ್ತಿ ನೆ ನೀ ಒಂದ್ ನಾಲ್ಕು ಜನ ಇದ್ರೆ ಕೊಡ್ಸ ಬಿಡ್ತಿದ್ದೆ ನಿಮ್ಗೆ ಮಾರುಟ್ಟೆಗೆ ಕಸಸು
ಮಾಡ್
ಹ್ಮ್ ಹ್ಮ್ ಹೌದ ಹೌದು ಬರ
ಇಷ್ಟ ಎರಡು ಕೆಜಿನಡಿ ಎರಡು ಕೆಜಿ ಅಂದ್ರೆ ಐನೂರು ರೂಪಾಯಿ ಆಗುತ್ತಾ.
ಹೌದು
ಹ್ಮ್ ಹ್ಮ್ ನೋಡೋಣ ಹಂಗಾಗುತ್ತೆ ಹೇಗ ಆಗುತ್ತೆ. ಹ್ಮ ಥ್ಯಾಂಕ್ಸ್
್ದೇವ
ಚಂ ಯಪ್ಪಾ
ಬರ್ತಡೇದೆಲ್ಲ ಉಡುಗೋರಿ ಹೊತ್ತು ತುಂಬಾನೇ ವಿಷಮಾತದಾರಪ್ಪ
ಹ್ಮ ಹ್ಮ್ ಚೀನೀರ ಅದ್ರಲ್ಲಿ ಬೇರೆ ಸೀನ ಇವತ್ತು ಬಿಟ್ಟ ಹೊಂಟಿದರ ಅವರಿಗ ಮತ್ತ ಇದಾಗುತ್ತೆತ್ತು
ಯಾರಿಗೆ ಜೂನಿಯರ್ ಸಿಗಾ
ಹಾ ನಮ್ ಇಲ್ಲ ನಮ್ಗೆ ನಾವೇ ಆಷ್ಟ ಹೆಲ್ ಹಾಸ್ಟೆಲ್ದಾಗ ಇಲ್ಲ್ದಾರ ನಮಗೆ ಒಂಥರ ಅನಸ್ತಾದೆ ಇನ್ನು ಹಾಸ್ಟಲದಾಗ ಇದ್ದರಿಗೆ ಹೆಂಗ ಅನ್ಸ್ಬಹುದು
ಹ ಹ ಏನ ಗೊತ್ತಿಲ್ಲಪ್ಪ ಅದ್ದು ನಾವು ಜೂನಿಯರ್ಸ್ ಇದ್ದಾಗ ನಮಗೆ ಆತರ ಫೀಲ್ ಏನಾಗಿಲ್ಲ.
ಬಟ್ ಇವಾಗ ನಾವು ಮುತತ್ತೆದೆಲ್ಲ ಅದೇ ಫೀಲ್ ಆಗ್ತದೆ
ಹ ಅದೇ
ಈ ಫ್ರೆಂಡ್ಸ್ನ ಬಿಡ್ತಾ ಇದವಿ ಎಲ್ಲಾ ಜೂನಿಯರ್ಸ್ನ ಎಲ್ಲ ಬಿಟ್ಟ ಹೋಗಬೇಕಲ್ಲಾ
ಹ್ಮ್ ಹ್ಮ್
ಒಂಥರ ಫೀಲ್ ಆಗುತ್ತೆ ಅಲ್ಲ
ಹೌದಹೌದ
ಇಷ್ಟ್ ದಿನ ಆದ್ರೆ ಏನ್ ಒಂದ್ ದಿನ ಫೀಲ್ ಫೀಲ್ ಆಗಿಲ್ಲ ನಮ್ ಮೂರ್ ವರ್ಷದಲ್ಲಿ
ಹ್ಮ್.
ಇಬ್ಬಳಫೀನ್ ಹಕ್ತಾರೆ ಎಲ್ಲರೂ ಬೇರೆ ಬೇರೆರು ಉಂಟಲ್ಲ.
ಹ್ಮ.
ಅನ ಕೊಳ್ಕೊಂಡ ಫೀಲ್.
ಹ.
ಹ.
ಏನು.
ಹ್ಮ್ ಜಗದೀಶ್ ಅವರು ಏನ್ ಮಾಡ್ತಿದಾರ.
ಅವದೆಲ್ಲ ಆರಾಮ್ ಊರಲ್ಲಿ ಆರಾಮ ಅವನು ಅವನ್ ಬೇರೆ ಆರಾಮ್ ಸ್. ಉು ಎಲ್ಲ ಮಾ ಗಿಟ್ ಭಾರಿ ಆಗಿದಾನೆ ಒಂಟು.
ಹ್ಮ ನರ್ಸಿಂಗ್ ಮಾಡಿ ಎಲ್ಲಾ ಇ ಮಾಡವನ.
ಲೈಫ ಅದೇರ್ ಮಾಡ್ಕೊಂಡ ಹೋದ. ಮತ್ತೆ ನೀವು ಅದೇ ಮಾಡ್ಬೇಕಲ್ಲ.
ಹ್ಮ್ ಅಮ್ಮಗ ಇಷ್ಟೊಂದಿದೆ ಇರ್ ಇಲ್ಲಣ್ಣ. ನರ್ಸಿಂಗ್ಲ್ ನರ್ಸಿಂಗ್ ಮಲ್ ಅಷ್ಟೊ ನಿಸರ್ತ ನಮ್ಗ ಆಗ್ತೆ ಸುಮ್ನೆ.
ಹ ನೋಡ್ ಏನಿಲ್ಲ ಬರೀ ಪ್ರೈವೇಟ್ ಅ ಆರಾಮ್ ದುಡ್ ಮಾಡುತ್ತೆ. ಏನ ಏನ ಮುದಳಲ್ಲಿ ಏನ್ ಮುದುಗ ಏನ ಜಾಗ ಇಡ್ದಾನ ಅಂತಲ್ಲ.
ಹೌದೌದು ನನಗ ಅಷ್ಟೊಂದು ಗೊತ್ತಿಲ್ಲ ಕಾಂಟಾಕ್ಟ್ ಇಲ್ಲ ಅವ್ನ್ ಅಷ್ಟಂದು ಮನಗೆ.
ಕಾಣ್ತಾ ಇಲ್ಲ. ಮತ್ತೆ ಕಾಂಟ್ರಾಕ್ಟ್ ಇರದ ಅ ನಿಮ್ ಜಾಸ್ತಿ.
ಜಾಸ್ತಿ ಅಂದ್ರೆ ಮಾಡ್ತಿವಿ ವಿಕಾಾಸ ಇಬ್ರು ುಟ್ರೆ ಮತ್ತೆ ಯಾರ ಇಲ್ಲ.
ನಿತ್ಯ ಅವರು.
ಹ.
ಹ ಅವ್ರ ಯಾರು ಇಲ್ಲ ಅಷ್ಟಲ್ಲಿ.
ಹ.
ಅವ್ರ ಇರಿಬ್ರು ಇರಿೊಬ್ಬರು ಬಿಟ್ರೆ ಕಾಂಟ್ರಾಕ್ಟ್ ಯಾರು ಅದಾರ ಕಾಂಟ್ರಾಕ್ಟ್ ಬ ಯ್ದಾರ ಮಾತಾಡಲ್ಲ. ಫೋನ್ ಮಾಡಲ್ಲ.
ದುಡ್ ಬೇಕಾದ ಅಷ್ಟೆ ಕಲ್ ಮಾಡ್ತಾರೆ ಏ.
ಹಾ ಮಿಸೇಜ್ ಮಾಡಲ್ಲ.
ಹಾ.
ಕೆಲ್ಸ ಅವ್ರ ಕೆಲ್ಸ ಇತ್ತುಂದೆ ಮಾಡ್ತಾರೆ ಇಲ್ಲಾನ ಇಲ್ಲ.
ಹ್ಮ ನಮ್ ಫ್ರೆಂಡ್ಸ್ ಇದ್ದಾರೆ ಬಟ್ ಈ ಸ್ಕೂಲಲ್ಲಿ ಕಲ್ತಾರ.
ಹ್ಮ.
ಮತ್ತೆ ಇವ್ರು ಕಲ್ತಾರೆ ಎಲ್ಲ ಒಂಥರ ಫೀಲ್ ಏನೋ ಅವನ್ನ ಬಿುಟ್ಟ ಹೋಗ್ತವಲ್ಲ ಅಂತ ಆಸಲ.
ಹ್ಮ ಹಾ.
ಇವತ್ತೇನ್ ಮತ್ತೆ ಇದು ಮಾಡೋಣ ಅಂದ ಪಾರ್ಟಿ ಇವತ್ತನ.
ಇವತ್ತ ಎಲ್ಲಿಯಣ್ಣ ನಿನ್ನೆ ಬಂದದಕ್ಕೆೇ ಇದಾಗೆ ಮತ್ತ್ ಬರ್ಬೇಕಾದ್ರೆ ಮದ್ ಬೇರೆ ಮ. ಕಳಿ ಬರ್ತಾ ಇದೆ ಮತ್ತೆ.
ಆದ್ರೆ ನಿನ್ನೆ ಒಂದು ಮಿಸ್ ಆಯ್ತ ಅಂದ್ರೆ ಬೇಜಾರಾಗಗ್್ತದೆ.
ಹ ಅಣ್ಣ.
ಹಾ.
ಆಣ.
ಬ ಬೆಳಿಗ್ಗೆ ನೆನ್ಸಲಲ್ಲ ಅ ನಿನ್ನೆ ನೈಚ ಮಾಡ್ಬೇಕಿತ್ತಲ್ಲ.
ಹಾ ಹೌದು.
ಏನಾಗ್ತತ್ತ ಅನೋ ಗೊತ್ತಿಲ್ಲಪ್ಪ ನನ್ಗತ್ ಏನ್ ಅ ಅಜೇ ಎಲ್ಲ ಗೊತ್ತಲ್ಲ.
ಏನ ಆಾಗಿದಲಾ ಅವಂದ ಬಿಡಿಿ ಮಾಡಿದ್ದ ಅಂದ್ರೆ ಸ್ವಲ್ಪ ಬೇರೆನೆೇ ಆಯತಿತ್ತು.
ಹ್ಮ್.
ಅದಕ್ಕೆ ರೂಮಗ್ ಹೋದ್ಮೇಲೆ ಆಗಲ್ಲ ಅಲ್ಲೇ ಮಾಡಂತಂದ್ ನೀ ಇದ್ರ ರೂಮಗ್ ಹೋಗ ಬಾ ಅಂತ ಬಂದ್ ಬಿಟ್ರ ಅವನು ಹಂಗೆ ಹೋದ ತಿಮ್ಮ ತಿಮಣ್ಣನ ಹಂಗೆ ಹೋದ
ಅವನ್ ಹಂಗೆ ಬಂದ ಮಾರ ಅವನ್ ಏನ್ ಅವನು ಏನ್ ಉಂಡ ಮರಿ ಅಪ್ಪೋ
ಹ ಮಾ ಮಾರತಿ ಮಜಾನಲ್ಲಿ ಫೋನ್ ಹಚ್ಚಿ ಮಾರತಿ ಮಜಹಾನಲ್ಲಿ ಪೋನ್ ಹಚ್ಚಿ ಬಾ
ಹ್ಮ್
ಏನು ಮತ್ತೆ ಹೋಗಿದೀವಿ ಕೆಳಗಡೆ ನಿನ್ನೆ ಯಾವ್ದ ಬ್ರ್ಯಾಂಡ್ ಹೆಸರುಗಳಂತಂದ
ಹ್ಮ್
ಮತ್ತ ಹೋಗಿದ್ರ.
ಇಲ್ಲ ಯಾರೋ ಹೋಗಿದ್ರ
ಯಾರೋ ಓದಿದ್ರ ಯಾರ್ಯಾರು ಓದಿದ್ರ ಅಂತ ಮಾರ್ಕ್ ಫೋನ್ ಮಾಡಿದ್ದ ಯಾವ್ದ್ದ ಬ್ರ್ಯಾಂಡ್ ಅಂತ ಕ ಕೇಳಿದ
ಹ್ಮ್
ಹೇಳ್ದ ಸನ್ನಿ ಅಂತ ಕೇಳಿದೆ ರೇಟ್ ಕೇಳ್ದ ಒಂದ ಟ್ವೆಂಟಿ ಅಂದೆ
ಹ್ಮ್
ಹ್ಮ ಸರಿತ ನಾವು ಕೆಳಗಡೆ ಬಂದೀವಿ ತಗೊಂಡ್ ಹೋಗ್ಬೇಕ್ ಈಗಂತ ಹೇಳ ಒ ಕಟ್ ಮಾಡಿದ್ದ
ಹೌದಾ ಸುಮ್ಮ್ನೆ ಕಾಮಿಡಿ ಮಾಡಿದ ಅವನು
ಹ ನಾವೇನ ಕೊಡ್ಲಿ ಅವನು ಇ ಮಾಡ್ಲಾರ್ದ ಫಸ್ಟ್ ಟೈಮ್ ಎಷ್ಟು ಇದ ಮಾಡಿದಾನ ನೋಡು
ಹಾ
ಹಾ
ಒಂಥರ ಅನುಭವ್ ಅಲದೆ ಹೆಂಗ ಇರ್ತದ ವಿರನ್ ಗೊತ್ತಾಗ ಅಂತ ಹೇಳ ಹಾ
ಹ್ಮ ಹ
ಮತ್ತ್ ಅಡ ಚ ಆಗ್ಬಾರ್ದು
ಹೌದಹೌದ
ಹಾ ಇಲ್ಲಿ ಏನೇ ಕೆಲ್ಸ ಮಾಡ್ಲಿ ಈಗ ಯಾವುದೇ ಮಾಡ್ಲಿ ನೀ ಅಲ್ಲೇ ಇದು ಇಂತ ಹೊರಗಡೆ ಚಟ ಮಾಡದಾಗಲಿ ಅವೆ ಅಲ್ಲಿ
ಹೌದು
ಮನ್ಸ್ಯ ಅಡತ ಆಬಾರ್ದಂತ ನಾನ್ ಅದೊಂದ ಹೇಳೆ ಈಗ ಗೊತ್ತಾಗತ್ತೆ ಅವರಿಗೆ ಯಾರ ಶುರು ಮಾಡನಿ ಅಂತ ಅಂತ ಇದ್ನಲ್ಲ
ಹ ಹ ಹಾ ಹ ಹಾ ಸರಿ ಹ್ಮ